ಚೊಡ್ ಮಂದ
ಏನ್ಡಿದ್ರೆ
ಸುಮ್ನೆ ಓಡಾಡ ಹತನಿ ಈಗ ಹೊರಗ್ ಬಂದು
ಹೌದಾ ಊಟ
ಊಟ ಹಾಗ ನೋಡ್ ನಿ್ದದ
ಹ್ಮ್ ನಮ್ಗೂ ಆಯ್ತ್ ನೋಡ್ರಿ
ಚಲ್ೆ ಬಷಾಧಾರೆಿಿಗೆ
ಗ ಅನ್ನ ಸಾಂಬಾರ್
ಹ್ಮ
ಚಪಾತಿ ಹದೇನ್ ಬ ಟ್ಟಿಿಕೆ ಅಂತರಲ ಸೋಯಬೀನ್
ಹಾ ಹ
ಅದು ಮಾಡಿದ್ರೆ ಬಾಳಹಣ್ಣೊಂದ್ ಕೊಟ್ರ
ಹ ಅಮ್ರ ಊಟ ಜೋರಾಗಾಗ್ಯದಂದ್ರ
ಹ್ಮ ಹಾಗದ ಅಷ್ಟದ ಏನ್ ಜೋರ್ ಇಲ್ಲ ಸುಮ್ ಬೇಸ್ರ ಮಾಡ್ಕೊಂಡ್ ನೋಡದ್ ಅಷ್ಟಲ್ಲ
ಊಟಕ್ಕನ ಬೇಸರ ಮಾಡ್ಕೊಂತೀರನೆ
ಏನಪ್ಪಾ ಮನೆ ಊಟನೇ ಬೇರೆ ಅಷ್ಟ ಲೋಟಾನ ಬೇರೆ
ಅದಂತರ ಕರೆ ಆ ಬಿಡಿ
ಏನ್ ಇ ಹೋಗ್ಬೇಕು ದೋಸ್ತ್ರ ಜೊತೆ ದೋಸ್ತರ ಅದಾರ ಅಂತ ಸ್ವಲ್ಪ ಊಟ ಓ್ತದ ಒಬ್ಬ ಇದ್ರ ಹೋಗಲ್ಲ ಅದು ಊಟನು
ಅದಂದ್ರೆ ಕರ ಮಾಡ್ತದ್ ನೋಡ
ಹ್ಮ್
ಹೌದಣ್ ಏನ್ ಹಬ್ಬಕ್ಕ ಹ್ಮ ಹೋಬೆಕ
ಹಾ ಹೂಬೇಕೆನ ಸಿದಾ ಗುದ್ಲಿ ಹಾಕಿದ ದಿನನ ಹೋಗ್ಬೇಕ
ಗುದ್ಲಿ ಹಾಕಿ ದಿನನ ಹೋಗ್ಬೇಕನಾ
ಹ್ಮ್
ಬಟ್ಟಿ ಗಿಟ್ಟಿ ಹೋಲ್ಸ ಬೇಕನ್ ಹಬ್ಬುಕ್ಕ
ಯ ಬಟ್ಟೆಗಿಟ್ಟಿ ನೋಡ್ಬೇಕಪ್ಪಾ ಏನ ನಾವೇನು ಹೊಲ್ಸಿಲ್ಲ ಯಾವ್ ವರ್ಷನು
ಒಂದ್ ವರ್ಷನ ಹೊಲ್ಸಿಲ್ಲ
ಇಲ್ಲ ಹೊಲಸಿಲ್ಲ
ವಾರಿ ಹುಡುಗರುನ ಇಲ್ಲೇನ್ ಏನ್ ಒಟ್ಟ ಹೊಲ್ಸದೇ ಇಲ್ಲ
ವಲಸೆ ಇಲ್ಲ ನಂಗೆ ಯಾವಾಗ್ಲು
ಹೌದ
ಹ್ಮ್
ಹಂಗ್ಯಾಕ ಸುತ್ತಮುತ್ತ ಹಳ್ಳ್ಯಗ ಎಲ್ಲಾ ಕಡೆ ಹೊಲಸ್ತರಪ್ಪಾ ನಿಮ್ ಕಡೆ
ಅದು ಸ್ವಲ್ಪ ಊರು ಸಣ್ದೈತಿ ಅಷ್ಟ ಹುಡುಗರ ನಾಲೆಜ್ ಇಲ್ಲ
ಓ ಹಂಗ
ಈಗ ನಾವು ಹೋಗಿ ಗೆ ಬ್ಯಾಟ ಮಾಡ್ಬೇಕ್ ನೋಡ ಹಿಂಗಿಂಗ ಮಾಡ ನಡ್ರಿ ಅಂತಂದ್ರ ರೆಡಿ ಆಗ್ತಾವ ಹುಡುಗ್ರ
ಮಡ್ಬೇಕ ಮತ್ತ ಬೇರರ ಕೈಯಿಂದ ಆಗಿಲ್ಲ ಮತ್ತ ನೀನಿಂದನ ಶುರು ಮಾಡಕ್ಯಲ್ಲ ಮತ್
ಶುರು ಮಾಡ್ಬೇಕ ನನಗ್ ಇಂಟ್ರೆಸ್ಟ್ ಇಲ್ಲ ಅದ್ರ ಒಳಗ್
ಎ ಅಲೈಗ ಎಲ್ಲ ಆಡಲ್ಲೆನ
ಆಡ್ತನೆ ಬ ಮತ್ತ್ ಎರಡ್ ಮೂರ್ ವರ್ಷ ಆಯ್ತು ಒಟ್ಟ ಹೋಗಿಲ್ಲ
ಹ ಹ್ಮ್ಮ್ ಒಂದ ಒಳ್ಳೆ ಪ್ರತಿಭೆ ಆಗಿ ಅಲ್ಲ ಇಲ್ಲದನ್ನಾಗ ಗುರುಪ್ರಭುಗತ
ಏನ್ ಯಾರ ವಾರಿಗಿ ಹುಡುಗರು ಇರ್ಬೇಕಪ್ಪ. ಚೊಲೋತನಗ ಇರ್ಬೆಕ್ ಒಂದ್ ಹತ್ತ ಹನ್ನೇಡ್ ಮಂದಿ. ಹ್ಮ ಅ ಅದೇ ಆಡೋರು ಅದ್ರ ಸಿಕ್ಕಾಪಟ್ಟ ಜನ ಅಂದ್ರ ಸಣ್ಣವ್ರ ದೊಡ್ಡೋರು ಎಲ್ಲರ್ ಕಲ್ತಿ ಆಡ್ತಿದ್ವಿ, ವಾರಗಿ ಹುಡ್ಗರು ಒಂದ್ ಇಬ್ರು ಮೂವರು ಅದಿವ ನಾವ್ ಅಷ್ಟೆ, -
ಹ್ ಹಂಗಅದ್ರ ಒಂದ ಎ ಎಂಟ ಜನನೊಂದ ಐದಾರು ಜನ ನ ಇರ ಬೆಕ್ ಚೆಂದ ಅದ.
ಹುಡ್ಗುರು ಆ ಬರ್ತ ಇಲ್ಲಾ ಅಂದರ ನಮ್ಮ್ಕಿನ್ನ ಪೂರ ದೊಡ್ಡೋರು ಬರ್ತಾರ.
ಹಿಂಗ ಅದರ ಚಂದಾ ಅನಸಾಲ ನೋಡು.
ಹ್ಮ್,
ಹ್ಮ, ಏನ್ ಹಬ್ಬಾನ ಚೊಲೋ ಆಗತ್ತೆ ಇಲ್ಲ ಊರ್ ಜನ ಸೇರ್ ಮಾಡ, ಅದಕನು ಒಬ್ಬರಇಬ್, -
ಹೇ, ಇಲ್ಲ ಇಲ್ಲ ಊರನಾರ ಎಲ್ಲರೂ ಸೇರಿ. ಕರೆ ಮಾಡ್ತಾರಾ ಅಂದರು ಮ ಮೋದಲ್ಲಿ ನ್ ಗತನೆಸ್ವಲ್ಪ ಆಸಕ್ತಿ ಇಲ್ಲ ಜನಗಳಿಗೆ,
ಅದಂತೂ ಕರೆರ್ ಬಿಡ್ರಿ ಹ ಅ ಬರೀ ಪೋನ ಈಗ ಪೋನ ಜೀವ್ನ ಈಗ,
ಎಲ್ಲರ ಅವ್ರ್ರ ಫೋನ್ ಗುಂಗನ್ಯಾಗ ಇದ್ ಬಿಡ್ತಾರ, -
ಹ್ಮ್
ಆಯ್ತು ಸ್ವಲ್ಪ ಮಂದೆ ಆಕಡೆ ಇಸ್ಪಟ್ಗೆ ಗಿಸ್ಪಟ್ ಆಡಕ್ ಹೋಗತಾರ ಹುಡುಗ ದೊಡ್ಡವರು.
ಹ್ಮ್
ಆಯ್ತು ಅಲ್ಲಿ ಇಂಟ್ರೆಸ್ಟೇ ಬರಲ್ಲ ಸ್ವಲ್ಪ,
ಎಷ್ಟು ಕುಡ್ತವ ದೇವ್ರಾನ,
ನಂಬಲ್ಲಿ ನಾಕ ಐದ ಅದವ ದೇವರು -
ಐಕ್ಕೂ ಐದ್ವರು ಇಟ್ಟ ಐದವರು ಬರಿ ಅದ ಅವನ
ಇಲ್ಲ ಮೂರ್ ಅದ ಕುದ್ರಿ, ಅ ಇನ್ನ ಎರಡದೇವರ ಅವ್ರ ಯಕ ಪ್ರೊಸೆಸಿಂಗ್ ಒಳಗದವು ಬರಲಹಾಗವಯಾರಿಗಿ.
ಹೌದಾ,.
ಹ್ಮ್, ಬಂದರೂಅಷ್ಟ, ಮತ್ತೆ ಒಂದ್ ದಿನ ಬಂದಿರ್ತದ ನೆಕ್ಸ್ಟ್ ದಿನ ಅವ್ರ ಮನೆಗೆಲ್ಲಾ ತಗ ಸಂಬಂಧ ಬಿಡ್ತಾರ ಹೋಗಿ. ಹಾ,
ಹ್ಮ್ ನೈಟ ಗಿಟ್ಟ ಜೋರ ಇರ್ತವು -
ಹಾ ಹೌ, ಮಾಡ್ತಾರ ವರ್ಷ ಊರ್ನ ಸಣ್ಣದಾಕ್ತದ - ಒಂದಿಬ್ರು ಮಾಡಿದ್ರಂಗ ಆ್ತ ಊ ಊರ - ಆರಾಮಸ ತಂತಿ
ನೀಡಿ ಊರ್ ಮುಂದೆ ಹಾವತಾರ ನಂದ ಇಬ್ರು ಮಾಡಿದ್ರ ಅಂದ್ರ
ಹ್ಮ ಮತ್ತ ಊರ ಸನಾದದಲ್ಲ ಅದ್ರೊಗ ಗೌಡ್ರ ಗೇಡ್ರ ಅದ್ರಾಗ ಸ್ವಲ್ಪ ಜನ ಉಣಲ್ಲ ಅರಧಗೋಡ್ ರೊಡ ಅರದಗೋಡ್ ಪ್ರೊಣಲ್
ಹಾ ಹ
ಆಯ್ತ ಅಲ್ಲ ಸರ್ ಕೊಡ್ತಲ್ಲ ಹ
ಹ ಹೇಳಗ್ಳ ಚಲೋ ಆ ಹ ರೂರಾಗ
ಳ್ಕಗಂತರು ಸಿಕ್ಕಾಪಟ್ಟ ಜನ ಕಲಿತಾರ ಆ ಬೇರೆ ಬೇರೆ ಊರ್ನಂತ ಬರ್ತಾರ
ಒಂದ್ರ ಹೇಳಕ್ಕೆ ಹೇಳ್ದಲ್ ಹೇಳಳ್ಗೆ ಹೇಳ್ದೆಲ್ಲ ಕರೆ ಆತ ಅಂದ್ರೆ
ಅಂಗ ಲೆಕ್ಕ ಎಲ್ದೇ ಅಷ್ಟೇ ಸಲ ಫೇಮಸ್.
ಹಾ ಇದ್ರ ಸಲಾಗಿಯೆ.
ನನನ್ ಕಾಯ್ ಕೇಳಿದ್ನಪ್ಪಾ. ಮೂರ್ವರ್ಷ ಊರಿಗ್ ಬಾರಬ್ಯಾಡ್ ಅಂದಿದ್ದು.
ಮೂರ್ ವರ್ಷ್ ಬರ್ಬ್ಯಾಡ್ ಅಂದಿದ್ದು.
ಹೂ ಊರಿಗ್ ಬಂದ್ರು ಊರಾಗ್ ಜಾಸ್ತಿ ದಿನ ಇರ್ಬಾರ್ದು. ಎಕರ್ಡ್ ಹೊದ ಕೊಗ ನಿನ್ ಎಡಕ್ಕ್
ನೀ ಏನಂತ ಕೇಳಿದಿ, ಅವ್ರ್ ಎದಕ್ಕ್ ಇಂಗ್ ಹೇಳಿದ್ರು.
ನಮ್ ಮನ್ಯಾಗ ಕೇಳಿದ್ರೆ, ಏ ನೋಡ್ರಿ ಅವ್ನಗೆ ಸ್ವಲ್ಪ ಹೆಂಗೆ ಮುಂದ್ ಅಂತಂದ್ರೆ.
ಹಾ ಹಾ ಹ ಹಾ
ನಮ್ ಊರಾಗ ಮನೆ ಮನಗ್ ಬರ್ತಾರೆ ನೀರ್ ಹಾಕ್ಕೋಳ್ಳೋಕೆ.
ಹಾ, ವೂ ವೂ.
ಅಲ್ಲೇ ಮನೆಗ್ ಬಂದಕ್ ಕೇಳಿದ್ರು. ಅವಾಗ ಹೇಳುದ್ರಪ್ಪ, ಇ ಊರಕ್ ಬಿಡ್ಬೇಡ್ರಿ.
ಹೂ
ಎಲ್ಲಾರ ಕಳಸ್ರಿ ಅಂತ್ ನಾವ್ ಯಪ್ತಿ ಅಂದ್ರೆ ಊರಾಗಿದ್ರೆ ಏನು ಆಗಲ್ಲ ಅಂತ ಅಂದೆ.
ಹೌದೆನು
ನನ್ಗೆಂರೀ ಈ ಕಡೆ ಕಸಲ್ಲ ನಾನ್ ರಿಂಗ್ ಮಾಡಕತೀನ್.
ಮಸ್ತಾಗ್ ಮೂವತ್ತ್ ಸುತ್ತಮುತ್ತ ಜನ ಹೆಂಗ ಇರತ್ ಅವರಂಗ ಅವಂಗ ಅಂಗ್ ಆಗ್ಬಾರ್ದು ಮತ್ತ್.
ಹಾ ಹಿವಾ.
ಇಲ್ಲ
ಹಂಗೆ ಅದು ಎಲ್ಲಾ, ಎಲ್ಲಾ ಹುಡುಗ್ರು ಜೊತ್ ಕಲ್ತ್ ನಾವು ಹಂಗೆ ಹೇಳ್ಬಿಟ್ಟೊ.
ಹೂ
ಏನ ಮೊದ್ಲು ಅಷ್ಟುಲ್ ಬರಕೈತ ಮುಂಚೆ ಸ್ವಲ್ಪ ಸ್ವಲ್ಪ. ಓದ್ತಿದ್ದೆ
ಹೌದಾ ಸ್ಟಾರ್ಟಿಂಗ್ ಕಖಂಡಪಟ್ಟು ಓದ್. ಗತಿದಪ್ಪ ನಾನ್ ನೋಡಿನಿ, ಇವಾಗ.
ಸಿಕ್ಕಾಪಟ್ಟೆ ಕಡಿಮೆ ಹೊದು.
ಕಪಡೆಕ್ ಕಡಿಮೆ ನಟುಗತು ದಿಶ ತಪ್ಸ್ಕೊಂದ್ಬಿಟ್ಟಿದ್ದೆ.
ವೂ, ವೂ ಮನ್ಯಾಗ, ಮನ್ಯಾಗ ಫೋನ್ ಹಚ್ಚಿರ್ತಾರ ಓದಕತ್ತ್. ಮತ್ತೆ ಏನ್ ಮಾಡಾಕತ್ತಿ ಅಂದ್ರೆ, ಓದಕತ್ತೇನೆ ಅಂತ ಸುಳ್ಳ್ ಹೇಳ್ಬೇಕು. ಅಂಗಾಗ್ಬಿಟ್ಟು ಈಗ ಎರಡು, ಎರಡು ದಿನ ಇತ್ ಸುಳ್ಳ್ ಹೇಳಿ ನೋಡೊಣ.
ಯಾರ್ ಮುಂದೆ ಆದ್ರೂ ಮನೆಯವ್ರ ಮುಂದೆ ಸುಳ್ಳ್ ಹೇಳಕ್ ಹೋಗ್ಬಾರ್ದು ಇದ್ದಾಗ.
ಒಟ್ಟ ಹೇಳಿದ್ದಿಲ್ಲನಾ ಇದ್ದು ನಿನ್ನೆ ಇವತ್ತು. ಎರಡು ದಿನ ಸು್ದು
ಹ್ಮ್
ಮೊದಲು ಎಲ್ಲಿ ಹೋದ್ರು ಬೈಸ್ಕೊ ಹೊರಗ ಹೋದ್ರು ಹೊರಗದೀನಿ ಅಂತೇಳ್ಕ ಬೈಸ್ಕೊಂಡನಾದ್ರೂ ಸುಳ್ಳು ಹೇಳ್ದಿಲ್ಲ
ಹ ಅದ ಅದ ಹಕೊಂಡ್ರ ಚಿಂತೆ ಎಲ್ಲ ಒಂದ್ ಮಾತ ಸಲ್ ಹೇಳ್ಬಾರ ಮನುಷ್ಯ
ಸ ಚಂಚಲ್ ಮಂಚಲ ಆಗ ಪೂಾ
ಹೌದಾ
ಅದಕ್ರೆ ನಾಳೆ ಅಂತಷ್ಟು ಸ್ಟಾರ್ಟ್ ಮಾಡ್ಬೇಕು ಹಓದದ ಇಲ್ಲಾಂದ್ರೆ ಒದ ರಾತ್ರಿ ಕೂಡ್ಬೇಕ
ರ್ಗ್ರ ಅಭ್ಯಾಸ ಮಾಡಕರ ಒ ಎರಡ್ ಮೂರ್ ದಿನ ಮತ್ತ ಅಭ್ಯಾಸ ಆಯ್ತಂದ್ರಸ ಮಾತ್ರ
ಏನೊಬ್ಬಂದು ಎಕ್ಸಾಮ್ ಅದ ಅಂತ ಬರ್ಬ ಎಂಟಿ ಪ
ಹ್ಮ ಹ್ಮ್
ಅವನು ಓದಕ್ಕಕಂತ ಕೊಡ್ತಾನೆ ನಾವು ಓದೋಕ್ಕೆ ಕೊಡ್ಬೇಕು
ಅವ ಏನ ಅನ್ನಾಕತಿಂದ ಅಪ್ಪ ಇದೇನ ಅಪ್ಲಿಕೇಶನ್ ಹಾಕಲ ಅಂತವಿ ಎಕ್ಸಾಮ್ಗೆ ಅವ
ಹ್ಮ್ ಹೌದಪ್ಪ ಹ ದೊಡ್ಡದ ಹಟ್ಟನ್ ಗೋಲ್
ಏನು ಇಲ್ಲ
ಹಾ
ದು ಕೂಡಷ ಸಮಮ್ಮಯಪಟ್ಟಕ ಸ ದೊಡ್ಡ ಕೋಟ್ ಎ ಮು ಹಸ್ಟ ಮುಗ ಹಸ್ಟ ಮು ಮಾತ
ಹ ಅದೇ ಅದೇ ಓದ ನಂದ ನನಗೂ ಬಾ ಅಂದ
ಹ್ಮ್್ಮ
ಈ ಹೋಗ್ಬೇಕು ಈ ಒಂದ್ ವರ್ಷ ರೊಕ್ಕ ಹಾಕದಂಗಲ್ಲ ಪ್ರತಿ ವರ್ಷನೂ ಹಾಕ್ಲರ್ಬೇಕು
ಮತ್ತೆ ಸ್ದ ನೀ ಹೆಂಗ ಅನ್ಕೊಂಡಿದ್ದ್ ಹೋಗ್ಕ್ ಅನ್ಕೊಂಡಿದ್ದೆ ಹೋಗ್ಬಾರ್ದು ಅನ್ಕೊಂಡಿದ್ದೆ ಕರೆಕ್ಟ್ ಆಗಿ
ಏ ಇಲ್ಲಪ್ಪ ನನ್ಗೆ ಆಸಕ್ತಿ ಇಲ್ಲ ಹೋಗೋದು ಹೇಳಿನ ಅವನಿಗೆ ನಂದನ್ ಡೌಟ್ ಅಂತ ತ್ತ ಎಲ್ಲಿ ಓದಕ್ ಹೋಗ್ತೀನಿ
ಹ್ಮ್
ತೋಗೋಳಕ ಹೋಗಲ್ಲ
ಹೌದನ
ಹ್ಮ್
ಏನ್ ಇಲ್ಲಿಯ ಲೋಕಲ್ದಾಗ ಹೋಗ್ಬೇಕ ಬೇರೆ ಸ್ಟೇಟಗ್ ಹೋಗ್ಬೇಕ
ಇಲ್ಲ ಇಲ್ಲ ಹೋಗ್ಬೇಕ ಎಲ್ಲಾರ ಧಾರವಾಡ ಇಲ್ಲ ವಿಜಯಪುರ್
ಹೌದಾ
ಹ್ಮ್
ಬೇರೆ ಕಡೆ ಟ್ರೈ ಮಾಡ್ಬೇಕ ಇಲ್ಲ
ಅದೇ ನೋಡ್ಬೇಕೇು ಇನ್ನ ಫ್ರೀ ಕೋಚಿಂಗ್ ಅಂತ ಬಿಡ್ತಾರ ಈ ಮೈನಾರ್ಟಿದ
ಹಾ ಹೌದು ಬೆಂಗಳೂರಾಗ ಇರ್ಬೇಕಲ್ಲ
ಹ್ಮ್ ಅದೇ ಹೆಂಗಾರ ಮಾಡ್ಕೋತನ
ಹ್ಮ್
ಮಾಡ್ಕೊಂಡ ಅದು ಹೋದ್ ಅಂದ್ರೆ ಮತ್ತ ಆಮೇಲೆ ಕೋಚಿಂಗ್ ಹೋಗಕ್ ನಂಗ ನಡೀತದೆ ಮತ್ ರೊಕ್ಕ ಕೊಟ್ಟು ಹೋದ್ರು ಪರವಾಗಿಲ್ಲ ಕಡೆ ನೆಕ್ಸ್ಟ್ ಟೈಮ್ ಯಾಕಂದ್ರೆ ಈಗ ಫಿಫ್ಟಿ ಪರ್ಸೆಂಟ್ ಪ್ರಿಪೇರ್ ಆಗಿಬಿಡ್ತೀವಿ
ಎಷ್ಟು ದಿನ ಇರ್ತೇನೆ
ಅದು ಹತ್ತು ತಿಂಗಳ ನಡೆಸುತ್ತಾರ ಫ್ರೀ ಕೋಚಿಂಗ್
ಹತ್ತ ತಿಂಗಳು ಅಂದ್ರ ಆಯ್ತು ತಲ ಮ ಆ ಕಡೆ ಕಡೆ ಒಂದ್ ವರ್ಷದಕ ಆರಾಮ್ ಓದುನೂ
ಹ್ಮ್ ಎಲ್ಲ ಕೊಡ್ತಾರ ಅವರೆಲ್ಲಾ ಎಲ್ಲಾ ಬುಕ್ಸ್ ಕೊಡ್ತಾರ ಇರಾಕ್ ರೂಮ್ ಕೊಡ್ತಾರ ಎಲ್ಲ ಕೊಡ್ತಾರ
ಮಾಡಾಲ್ಲವ ಮರ ಸುಮ್ನೆ ಅಷ್ಟು ಮಾಡಾ ಆ ಕಡೆ
ಹ್ಮ್ ಅದೇ
ಶಾಂತರೂಪಾಕ ಸಾವಿ ರೂಪಾಯಕ ಬದಲನತಿಲ್ಲ
ಇಲ್ಲ ರೊಕ್ಕ ಇದ್ರ ಬ್ಯಾರೆ ಮಾತ್ ಈಗ ನಮ್ಗೋಸ್ಕರ ಅಂತ ಸಾಲ ಮಾಡಿ ಕಳಸ್ತಾರಲ್ಲ ಅದು ದೊಡ್ಡ ಹೈರಾಣ
ಹ್ಮ್ ಹ್ಮ್ ಹ್ಮ್ ಹ್ಮ್
ಈಗ ಸಾಲ ಮಾಡಿದ ಹ ಅವಗ ನಡತದಲ್ಲ ಲಕ್ಕ ಐತೆ ಕೈಯಾಗ ಆಡ್ತದ ದಿನಾ ರಕ್ಕ ಹ
ಸರಿ ಸರಿ ಹೋಗ್ರಿ ಚೆನ್ನಾಗಿ್ೋದಪ್ಪಾ ನಮ್ಮದಂದ್ರೆ ಅಭ್ಯಾಸನ ತಪ್ಪ ಬಿಡದ ಓದು ಋಣನ್ನು ಇಲ್ಲ ನಮ್ಮದ
ನಾವುನ ಏಕಡೆ ಹೋಗ್ಬೇಕು ಹಾ
ಏನಂದ
ಅದೇ ನಮ್ದತ್ರು ಹೋದಾರೋಣ ಇಲ್ಲ.
ಹ್ಮ್
ಎಕಡೆ ನವುಗದಾ ಒಂದು ಸಂಗ
ಏನ್ನು ಮಾಡಕ್ಕಗಲ್ಲಪ್ಪ ಏನಾರು ನಾರು ಮಾಡ್ಲೇಬೇಕಲ್ಲ.
ಹ್ಮ್ ಕುಂತಂಗಲ್ಲ ಒಂದ ಸಾವಣ ಅವರ್ ಆಗಲ್ ಮತ್ತ
ಹ ಹೌದು ಹಾ ಏನ ಏ್ರ ಮಾಡಿದ್ರೆ ನಡ ತಲಂದರೆ ನನ
ಹೋಗಡಪ್ಪಾ ಚೆನ್ನಾಗ್ ಓದಿಕ್ಯ್ರೀ ಏನ್ ನಮಗೆ ಅವಕಾಶ ಅದ ಹಕ್ಕೆ ಕೆಲಸ ಬ್ರಿ ಹೋದ್ರ ಚೆನ್ನಾಗಿ ಹ್ಮ ಊಟ ಆಗದಲ್ಲ ಸರಿ ಇಲ್ಲ ಸರಿ.
ಹ